ಹಲ ಹಲೋ
ಏನ್ ಮಾಡ್ಬತಿವದಮಕೊಂಡ
ಏನ್ ಇಲ್ಲಾಡೋ ರಾಜು
ಎಲ್ಲಿಗ್ ಹೋಗ್ಬೇಕು ಎಲ್ಲಿ ಪ್ರವಾಸ ಕದ ಹೋಗಮ್ಮ ಬೇಡ
ಹಬೇಕಕ್ಕು
ಎಲ್ಲ ಪ್ರೋಸ್ಕ
ಎಲ್ಲೂ
ದಾಂಡಲಿಗೋಮನ್ ಇಲ್ಲ ಎಲ್ಲು
ದಾಂಡೇಲಿ ಏನ್ ಬೇಡ
ಹ್ಮ್
ಮ ಮೊಣಿ ಸತ್ಯ ಮಣೇನ ಹೋಗಿಲ್ಲ ನೋಡಮ ತು ದಾಂಡಲಿಗರೆ ಎಲ್ಲಿಗರ
ಬ
ಯಾರ್ಯಾರು ಬಡ್ತಾರ
ನಮಸ್ ಮುದು ಹತ್ತು ಹನ್ನೆರಡು ಮಂದಿಗೆ
ಯಾರು ಬರ್ತಾರಪ್ಪ ಯಾರಪರ ತರ್ಪ
ಒಂದು್ ಹತ್ತೆರ ಹನ್ನೆರಡು ಮಂದಿ ಜಮಸ ಮಂದ
ಹ್ಮ
ಊಟ ಏನ್ ಮಾಡಿ
ಊಟಾ ಇನ್ನ ಮಾಡಿಲ್ಲ ಇನ್ನ ಮಾಡಿಲ್ಲ ಇನ್ನೂ ಎಲ್ಲ ಹ್ಮ್ ಹ್ಮ್ ನಿಂದುು
ನಾ ಮಾಡನಪ್ಪ ರೊಟ್ಟಿ ಅನ್ನ ಸಾರ
ಹ್ಮ್
ಯಾಕ ಮಾಡಿರ್ಲಿನ ಊಟ
ನಾನೀ ಈ ಕಡೆ ಕೆಲ್ಸಕ್ ಬಂದಿದೆೆ
ಎಲ್ಲಿ ಎಲ್ಲಿ ಏನ್ ಮಾಡಗತಿ
ಇಲ್ಲ ಅಲ್ಲಾಗ ನೇರು ಬಿಡ
ಬಿಡ ಬಿಡ ಮತ್ತೇನು ಮತ್ತೇನಂತಾರ ಮನ ನೀ ಮಮ್ಮಿ ಅವರು
ಏನೇದ ನೀರ್ ಬಿಳಾಕ್ ಹೋಗಂದಾರ ಬಂದಿ ನೋ
ಹ್ಮ್ ಹ್ಮ್ ಹ್ಮ್
ನೀ ಎಲ್ಲಿ ಹೋಗಿದ್ದೆ
ನಾನು ಎಳಗಿಲ್ಲ ಇಲ್ಲಿ ಹೊರಗೆ ಬಂದಿದ್ದೆ
ಹ್ಮ ಹ್ಮ್
ಇವ ಆಗ ಒಂಟ ನೋಡ್ ಮನಿಗ್
ಹ್ಮ ಮತ್ತೆ
ಮತ್ತೇನಿಲ್ಲ ನೀನ್ ಹೇಳ್ಬೇಕು ರೋಸ್ಕ ದಾಂಡೇಲಿ ಯಾಣ ಮತ್ತ ಯಾವ ಊರ ಅದಾವ ಯಾವವು ವಿಜಯಪುರ ಗೋಲ್ ಗುಂಬಿಟ ವಿಜಯಪುರದ ಗೋಲ್ ಗುಂಬಿಟ ಶಿವಗಿರಿ ಇವೆಲ್ಲ ಉಸು ತಿರುಗಡ ಮ
ಹಾ ಹಾ ಗಾಡಿ ಆ ಮುಗಸಮ
ಗಾಡಿ ವೀರ ಪ್ರಕಂದ
ನಿಮ್ ಕಾಯಕ ಹ ಖರ್ಚು ಬಾಳ ಬರ್ ಖರ್ಚು ಬಾಳ ಬರ್ ಬಾಡಿರ್ ಬಾಳ ಬರ್ ಬಾಳ ಹತ್ರ್ಬೇಕು
ಹ್ಮ್ ಐದ್ ಸಾವಿರ ರೂಪಾಯಿ ಬರ್ಬೋದು
ಒಬ್ಬೊಬ್ರಿಗೆ
ಹ್ಮ್ ಐದ್ ಸಾವಿರ ರೂಪಾಯಿ ಬರ್ಬೋದು ಒಬ್ನಿಿಗೆ ಐ ಸರಂದ ರೆಸ್ಟ್ ಆಗ್ತದ ಹತ್ತು ಮಂದ ಗ ಹ್ಮ್ ಗಾಡಿ ಬಡಗಿನಿ ಐ ಸಾವಿರ
ಮತ್ತ ನಿನ್ ನಿನ್ನ ಖರ್ಚಾದ್ರೆ ಮತ್ ಬಾಳತ್
ಆ
ನಿನ್ನ ಕರ್ತ ಅಂದ್ರೆ ಚಾ ಪಾಣಿ ಅಂತ ಎಲ್ಲ ಅಂದ್ರೆ ಬಾಳತ್ ನಾಷ್ಟತಾ ಊಟದ್ದು ದ ದೊಡ್ಡ ದೊಡ್ಡ ಹಊಟೆಲ್ದಾಗ ಅಷ್ಟೆ ಯಾವಕಂದ್ರ
ಅಷ್ಟೇ ಅದ ಆಕಾರ ಮಾಡಾಳದಕ್ಕು
ನ ನೀರ್ ಬಾದ್ರೂ ಬಾಳ್ಬೇಕ ಮತ್ತ
ಹಾ ಮತ್ತೆನ್ಗ
ಮತ್ತೇಏನಿಲ್ಲ
ಶ ಶೃಂಗೇರಿ ಹೋಗಿದಲ್ಲ ಆಯ್ತಾ ಅಲ್ಲ ಕಡೆ ಪ್ರವಾಸಗಿದಲ್ಲ
ಎಲ್ಲಿ
ಶೃಂಗೇರಿ
ಶೃಂಗೇರಿ ಹೋಗಿದ್ದೇವಲ್ಲ ಅಂತ ಪರ ಏನ್ ಅನ್ಸ್ಲಿಲ್ಲ
ಹ್ಮ
ಅಲ್ಲಿ ಹೋಗೋದ್ ಬೇಡ ಹಂಗಾದ್ರೆ
ಬ್ಯಾಡಲ್ಲಿ ಬೇರೆ ತೆಲುಗು ಮತ್ತೆಲ್ಲಿಂದ ಎಲ್ಲಿ ಬ್ಯಾರತ್ತ ಅಲ್ಲಿ ಬ್ಯಾರ ದ್ ಇದಕ್ ಹೋಗಿಿಲ್ಲ ನಾವವು ದಾಂಡಲಿಗ್ಂದ ೋಗಡ
ದಾಂಡೇಲಿ ದಾಂಡೇಲಿ ಮತ್ತು ಯಾಣ
ಯಾಣ ಹ್ಮ್ ಈ ಎರಡ್ಡು ಪ್ಲೇಸ್ಿಗೆ ಹೋಗಿಲ್ಲ
ಎರಡು ಮತ್ತು ಹೊಸ ಮ ಮಲ್ನಾಡ ಉಪಗ ಚಟ್ಟೆ
ಹ್ಮ್ ಮಲೆನಾಡು ಸಕಲೇಶಪುರ ಇಂತಲ್ಲೆಲ್ಲ ಹೋಗ್ು
ಕುುದುರೆ ಮುಖ
ಕದ್ರ ಮತ್ತ ಎಲ್ಲಿ ತಥೈಲ್ಯಾಂಡ್್ದಾಗ ಏನು ಎಲ್ಲೇ ಇದಿಲ್ಲ
ಹ್ಮ್ ದನೇಶ್ ಕೋಡಿ
ಹ್ಮ್ ಅೇ
ನಿಷ್ ಕೋಡಿ ಹಬರ ಮೊದಲ
ಅಂತಲ್ಲ ಎಲ್ಲ ಹೋಗ್ಕ್ದ್ರರು ಬಾಳ ರೊಕ್ಕ ಹೊತ ಖರ್ಚು ಬಾಳತ್
ಮನ್ೆಯಾಗ ಇಸ್ ಬಂದ್ರ ತೆ
ಮನಾಗ ಸೋಬೇಕಕ್ಕು ಇಲ್ಲಿಕಂದ್ರ ನೋಡ್ಬೇಕಕ್ ಎಲ್ಲರೂ ಹೋಗ್ಬೇಕು
ಕೆಲ್ಸಕ್ಕ ಹೋಗಬೇಕು
ಹ್ಮ್ ಕೆಲ್ಸಕ್ ಹೋಗ
ಕೆಲ್ಸಕ್ಕ ಹತ್ಟ್ಟುಗರ್ಗ ಹೋಗಬೇಕಣ ಅಷ್ಟ
ಹ್ಮ್ ಇತನ ಮಾತಾಡಿಲ್ಲಿ ಎಷ್ಟು ನಿಮಷ ಆಯ್ತು
ಏನ್ಣಾಗಿಲಲ್ಲಿ
ಹ ಯಾಕ ಮಳಿ ಬಂದ್ ಕಾಣತ ದೋಸ್ತ ಇಲ್ಲಿ
ಮಾಡಂದ ಆಗ್ಯದ
ಮಾಡ ಆಗದಲ್ಲ ನನ್ ನನ್ ಹಿಂದಿಯಲ್ ಮಾಡ
ಹ ಇಲ್ಲ ಆಪ ಮಾಡ ಮಳೆ ಬಂದ್ರ ನಂತತ್ರ ನೀರ್ ಬಿಡೋದು ಬರ್ತ ಮೇರ್ ಬಿಡೋದು ತಪ್ಪತೈತಿ
ನೀ ಅಳವನ್ನು
ಇಲ್ಲ
ಎಷ್ಟು ದಾಸ ಬಂದಲ್ಲನ್ಯ
ತಾಸ ತಾಸವಂದ ಹೊಡದ
ಹಾ
ಒಂದ್ ತಾಸ್ ಬಂದ ಬರದೆೇ ಹ್ಮ
ಹ್ಮ್
ಈಗ ಆರ್ ಆರ್ಮಿಷ ಆಯ್ತೋಡು
ಹಾ
ಆರಷ
ಹ್ಮ ಆಯ್ತಾಯ್ತು ಮತ್ತೇನು ಮುಂಜಾನ ಏನ್ ಊಟ ಮಾಡಿ
ಮುಂಜ ಅವಲ್ಲಕಿ
ಅವಲಕೆ
ಹಾ
ಅವಲ್ಲಕಿ ಕೀಟೇ ಒಂಡಿಯಾ
ಹಾ ಮತ್ತೆ ಚಪಾತಿ ಚಪಾತಿ ಹರಗ
ಹ್ಮ್ ಇಂತ ಎಲ್ಲ ಆ್ತು ನನ್ಗೆ ದಕ್ ಇಲ್ಲಿಕ್ಕಂದ್ರೆನ್ ಯಾಕ್ ಸಾಲತ
ನಮ್ಮ ಮಾಮಾ ಬಂದ ವಾಡದಲ್ಲಿ
ಹ್ಮ
ಹ ಕೇಕ್ ತಮ್ಮಲ್ಲ ಅಟ್ಟೆ ಇರ್ತ್ ನಂ ಹಾ ಯಾಾಗ ಮಾಡದು ಈಗ
ಕಟ್ ಮಾಬಡ
ಟ್ ಮಾಡಲ್ಲ
ಆಯ್ತು ಒಗಡೆ ಏಳು ನಿಮಿಷ ಅನಕ್ ಬಂದು ಹಾ
ಇದು ಏನು ಇನ್ನಂದ ಮಡಿ ಆಯ್ತೋಡ ಅಷ್ಟೆ
ನನ್ ನಡಿಯತೆ
ಮುಂಜಳೆ ಹೋಳ್ಗಿ ಅನ್ನ ಅವಲಕ್ಕಿ ಫಸ್ಟ್ ಅಗಳೆ ಮಧ್ಯಾಹ್ನದಾಗ ಮತ್ತ ಬಂದೆ ನೀರು ಬಿಟ್ಟ ಸರಿ ಊಟ ಮಾಡ್ದೆ ಮಾಡೆ
ನಾನು ಮುಂಜೆಿನೆ ರೊಟ್ಟಿ ಉಂಡಿನಿ ನೀ
ಹೂ
ಆಗಳೇ ಮತ್ತೊಂದ್ ರೊಟ್ಟಿ ಸ್ವಲ್ಪ ಅನ್ನ ಉಂಡಿನಿ
ಹೂ ಮಜ್ಜಿಗೆಗಿಜಿ ಎಲ್ಲ
ಮಜ್ಜಿ ಕುಡ್ದನಿ ಮಜ್ಜಿ ಮಸಾಲ
ಹೂ ನೀವ ಮತ್ತ ತಿಿನಗಿ ದಾಕೊಂಡ ಗೊತ್ತಿನ ಅಲ್ಲ
ತವಕ್ಕನಿಗೆ ಹೋಗಕ್ಂತ ಕಮ್ಮ್ ಆದಂಗೆ ಸ್ವಲ್ಪ
ಹಾ
ಹೂ ಕಮ್ಮಲ್ಲಿಿಕಾ ನಾಳೆಗ್ ಹೋಗ್ಬೇಕು ಮತ್ತ
ಜಿಂದಗಿ
ಹೂ ಸಿಂಧಗಿ
ಹೂ ನಾನು ಬರ್ಬೇಕು
ಸಿಂಧಿಗೆ
ಹೂ
ಹೂ ನಾಳೆ ಹೋಗಂ ಮತ್ತೆ ನೋಡಂ
ಹೂ
ನಾಳೆೆಗೆ ಹೋಗೋಮ್ಮತ್ ತಂದೆ
ಹೂ ನಾಳೆ ಹೋಗಂ ತಗೋ ಯಾಕ ಟೂರ್ ಗೆ ಈ ವಾರ ಇವಾಗ ಆಗಿರಬೇಕು
ಹೂ
ಹೂ
ಪ್ರವಾಸಕ್ಕೆ ಹೋಗಬಕ್ ಇ ಊರ್ಗಿ
ಪ್ರವಾಸಕ್ಕೆ ಹೋಗಬೇಕು ಈ ವಾರದಾಗ
ಹೂ
ಈ ವಾರದಾಗ ಆಗ್ತಿ ಅಂದ್ರೆ ಹೋಗಲೇಬೇಕು
ಎದುಕ ಹ
ಇವನಿಗೆ ಬಳ್ಳಾಳ ಕೇಳಿಲ್ಲ
ಹೂ ಕೇಳಿನಿ ಗೊಲ್ಲಾಳಗ
ಹ ಹ
ಹೋಗ್ಂದಾನ ನೋಡಮ್ಮ ಕಾಲ ಇದು ಸಾಲಿನಿಂದ ಬಂದತಿಿಕವ
ಹಾ
ಹ ಮಂದಿ ಹತ್ ಜನ ಕೂಡ್ಕಿ ಹೋಗ ಮುತ್ತ
ಹಾ ಆಯ್ತು ಹತ್ತು ಜನ ಅಂದ್ರೆ ಯಾರ್ಯಾರು
ಹತ್ತು ಜನ ಅಂದ್ರ ನಾನು ನೀನು ಮತ್ತ ವಿರಪಕ್ಷ ದ್ಯಾಮ್ಗೊಂಡ ಮತ್ತ ಗಲ್ಲಾಳ ನಿಂಗಣ್ಣ ಸಿದ್ದು ರಾಜು ಸತೀಶ ಸಿದ್ದಪ್ಪ ಮತ್ತಾರು
ಬಳಗಾರ ಬ ಆ ಇಲ್ಲ ಇಲ್ಲ ನಿಮ್ ಮನೆಗೆ ನೋಡು
ಹೂ
ಆ ಕಡೆ ಮೊಬೈಲ್ ಅದು
ಸಿಗರೇಟ್ ಲನು
ನಾಕೈದು ದಿನ ಆಯ್ತು
ಎನ್ ಸಿ ಕಳ ಅದ
ಏನ್ ರಜೆ
ಏನ್ ಸಿಗಲಿ ಅದ
ಸರಿಕ್ಕೆ
ಕಡಿ ಕಡಿ ಮಾತ ಬಡ ಒ ಹತ್ತು ನಿಮಿಷ ಆಯ್ತು ಕಟ್್ಮೋಣ ಮಾ